ಹಾ ಕೇಳ್ಸ್ ಹಾ ಕೇಳಿಸ್ತಾ ಇದೆ ಹೇಳಿ ಹಾ ಚೆನ್ನಾಗಿದ್ದೀರಾ. ಹಾ ಶುಭೋದಯ ನಿಮ್ಗೂನೂ.
ಹ್ಮ್.
ನಮ್ದು ತಿಂಡಿನೇ ಆಯ್ತು ನಿಮ್ದು.
ನಮ್ದು ತಿಂಡಿ ಆಯ್ತು.
ಹಾ ಏನ್ ತಿಂದ್ರಿ ನೀವು ನಾನು ಇಡ್ಲಿ ತಿಂದೆ.
ಹೌದಾ ನಮ್ ನಮ್ಮ ಮನೇಲಿ ಚಪಾತಿ ಮಾಡಿದ್ವಿ. ಮತ್ತೆ ಬೆಂಡೆಕಾಯಿ ಗೊಜ್ಜು ಮಾಡಿದ್ವಿ ಮತ್ತೆ ಬದ್ನ ಅಕ್ಕ ಏಣ್ಣ್ಗಾಯಿ ಪಲ್ಯ ಮಾಡಿದ್ದೋ.
ಓ ಎರಡ್ ಎರಡ್ ತರ ಪಲ್ಯೆ ಮಾಡ್ಬಿಟ್ಟಿದ್ರು.
ಹ್ಮ್ ನಮ್ ಮಕ್ಳಿಗ್ ಇಷ್ಟ ಬೆಂಡೆಕಾಯಿ ಗೊಜ್ಜು ಚೆನ್ನಾಗ್ ಮಾಡ್ತೀನಿ ಅಂತ. ಅದಿಕ್ಕೆ ಅದ ಅವ್ರಗ್ ಮಾಡಿ ನಾನು ಬದ್ನೆೇಕಾಯಲ್ಲಿ ಎಣ್ಣೆಗಾಯಿ ಪಲ್ಯ ಮಾಡಿದ್ದೆ.
ಹಾ ಹಾ ಹಾ ಹೇಗ್ ಮಾಡಿದ್ರ ಗಂಟೆಗೆ ಬಯ
ಬೆಂಡೆಕಾಯಿ ಪಲ್ಯ ಚೆನ್ನಾಗ್ ಮಾಡ್ತೀನಿ ನೀವು ಒಂದ್ಸರಿ ಟ್ರೈ ಮಾಡಿ ಹೇಳ್ ಕೊಡ್ತೀನಿ ಚೆನ್ನಾಗಿರುತ್ತೆ ಬೆಂಡೆಕಾಯಿನ ಏನ್ ಮಾಡ್ಬೇಕಂದ್ರೆ ಬೆಂಡೆ ಕಟ್ಟಕಾಯನ ತೊಳೆದ್ಬಿಟ್ಟು ರಾತ್ರಿನೇ ನೀಟಾಗಿ ನೀರ್ ಸೋರಕ್ ಇಟ್ಬಿಡ್ಬೇಕು ಮೇಲ್ಗಡೆ ನೀರ್ ಸ್ವಲ್ಪನುೂ ಇರಬಾರ್ದು ಆ ತರ ಫುಲ್ ಡ್ರೈ ಆಗಿರ್ಬೇಕು ಬೆಂಡೆಕಾಯಿ ಆಮೇಲೆ ಬೆಂಡೆಕಾಯಿ ಹೆಚ್ಕೋಬೇಕು ಗೊತ್ತಲ್ವಾ ಬೆಟ್ಟ ಂಡೆಕಾಯಿ ಹೆಚ್ಕೊಳ್ಳುದು ಆ ತರ ಬೆಂಡೆಕಾಯಿ ಹೆ ಇಟ್ಕೋಬೇಕು ಬೆಳಗ್ಗೆ ಎದ್ದಿ ಮತ್ತೆ ಒಂದು ಸ್ವಲ್ಪ ಒಂದರ್ ಅರ್ ಕೆಜಿ ಬೆಂಡೆಕಾಯಗೆ ಒಂದ್ ಈರುಳ್ಳಿ ಒಂದ್ ಟಮೊಟೊ ಮತ್ತೆ ಒಂದ್ ಬೆಳ್ಳುಳ್ಳಿ ಈರುಳ್ಳಿ ಸಣ್ಣಾಗ ಹೆಚ್ಚಿಕ್ಕ ಹೋಬೇಕು ಹ ಟಮಟೊೋ ಸಣ್ಣದಾಗ ಹೆಚ್ಚಿಕೋಬೇಕು ಬೆಳ್ಳುಳ್ಳಿ ಬುಡ್ಸ್ಬಿಟ್ಟು ಕುಟ್ಟಿ ಇಟ್ಕೊಂಡಿರ್ಬೇಕು ಹ ಕುಟ್ಟಿ ಇಟ್ಕೊಂಡು ಹಸಿರು ಮೆಣ್ಸಿನ್ಕಾಯಿ ಒಂದ್ೆರಡು ಅಷ್ಟ ಇಟ್ಕೋಬೇಕು ಆಮೇಲೆ ಒಗ್ಗರಣೆ ಹಾಕೋಬೇಕು ಒಗ್ರಣೆಗೆ ಒಂದ್ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕೊಂಡು ಈರುಳ್ಳಿ ಹಾಕೊಂಡು ಬೆಂಡೆಕೈನ ಅದ್ರಲ್ಲಿ ಹಾಕೋಬೇಕು ಸ್ವಲ್ಪ ಬಾಸ್ಬೇಕ ಅದ್ರಲ್ಲಿ ಈರುಳ್ಳಿ ಜೊತೆ ಅದಾದ್ಮೇಲೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕೋಬೇಕು ಅದಾದ್ಮೇಲೆ ಟಮೊಟೊ ಟಮೊಟೊ ಮತ್ತೆ ಖಾರದ ಪುಡಿ ಸ್ವಲ್ಪ ಸಾಂಬಾರ್ ಪುಡಿ ಮತ್ತೆ ಸ್ವಲ್ಪ ಹೂ ಅಶನ ಪುಡಿ ಮತ್ತೆ ಗರಂ ಮಸಾಲ ಎಲ್ಲಾ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡ್ಬಿಟ್ಟು ಒಂದ್ ಚೂರ ಚೂರು ನೀರ್ ಹಾಕ್ಬಿಟ್ಟು ಮುಚ್ಬಿಡ್ಬೇಕು ಕಡಿಮಲಿ ಸಿಮ್ಮ್ ಅಲ್ಲಿ ಇಡ್ಬೇಕುಮ ಕಡಿಮೆ ಊರಿನಲ್ಲಿ ಇಡ್ಬೇಕು ಇಟ್ಬಿಟ್ಟು ನಿಧಾನವಾಗಿ ಬೇಸ್ತಾರ್ಬೇಕು ಸ್ ಸ್ವಲ್ಪ ಐದ ಒಂದ್ ಮೂರ್ ಮೂರ್ ನಿಮಿಷಕ್ಕ ಒೊಂದ್ಸಲ ಎತ್ತಿ ನೀಟಾಗಿಿ ತಿರ್ಕೋಬೇಕು ತಿರ್ಕೊಂಡಾದ್ಮೇಲೆ ನೋಡ್ಕೊಬೇಕು ಹಂಗೆ ಬೇತಾ ಇರುತ್ತೆ ಚೆನ್ನಾಗ್ ಬೇಯ್ದಾದ್ಮೇಲೆ ನೀರೆಲ್ಲಾ ಸೀದೋಗಿ ನೀಟಾಗ ಎಲ್ಲ ಬೆಂದಾದ್ಮೇಲೆ ಕೊತ್ತಮರಿ ಸೊಪ್ಪು ಹಾಕಿ ಹ ಆಫ್ ಸ್ವಲ್ಪ ಉಪ್ಪ ಹಾಕೊಂಡು ಆಫ್ ಮಾಡ್ರೆ ಡ್ರೈ ಈ ತರ ಡ್ರೈ ಬೆಂಡೆಕಾಯಿ ಗೊಜ್ಜು ಚೆನ್ನಾಗಿರುತ್ತೆ ದೋಸೆಗೆ ಇಡ್ಲಿಗೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಲೋ ಕೇಳಿಸ್ತಿದ್ಯಾ
ಹ
ಹಲೋ
ಹ
ನಿಮ್ಮಮ್ಮ ಯಾವ್ ತರ ಮಾಡ್ತಾರೆ ಬೆಂಡೆ
ಹಲೋ
ಕೇಳಿಸ್ತಿದ್ಯಾ ನಿಮ್ಮಮ್ಮ ಬೆಂಡೆ ಕಿ ಗೋ್ಜ ಯಾವ್ತರ ಮಾಡ್ತಾರೆ ಅಲೋ ಕೇಳಿಸ್ತಿದ್ಯಾ
ಹಾ ನಮ್ಗೆ ಕಿಸ್ತಿದೆನೆ ನಿಮಗೆ ಕೇಳಿಸ್
ಮಾ ಹಾ ಕೇಳಿಸ್ತಿದೆ ಹೇಳಿ ಹೇಳಿ ಹೇಳಿ
ಹ ಅದು ಇ ಸ್ವಲ್ಪ ನೆಂರ ಪ್ರಾಬ್ಲಮ್ ಆಗಿತ್ತುೊ ಕಡಿಸತಿಲ್ಲ ನಾನ
ಹ ಹೌದಾ ಇರ್ಲಿ ಪರವಾಗಿಲ್ಲ
ಹಾ
ಬದ್ನೇಕಾಯ ಗೊಜ್ಜುನು ಹಂಗೇನೆ ಅದು ತುಂಬಾ ಚೆನ್ನಾಗಿರುತ್ತೆ ಬದ್ನೆಕಾಯಿ ಗೊಜ್ಜುನೂ ಅದು ಹಿಂಗ್ ಮಾಡದ ಅಂದ್ರೆ ಬದ್ನ ಕಾಯಿ ಇನ್ನ್ ನಾಲಕ್ಕೂ ಟೈಪೂ ಕುಯ್ಕೋಬೇಕು. ಆಮೇಲೆ ಒಂದ್ ಬೆಳ್ಳುಳ್ಳಿ ತೊಗೊಂಡು ಜೆಜ್ಜಿಟ್ಕೋಬೇಕು. ಅಷ್ಟೆ ಅದ ಜಾಸ್ತಿ ಏನ ಹಾಕಂಗಿಲ್ಲ ಎರ ರೆಸಿಪಿ ಬದ್ನೇಕಾಯಿ ಮತ್ತೆ ಬೆಳ್ಳುಳ್ಳಿ. ಎಣ್ಣೆ ಬಿಟ್ಬಿಟ್ಟು.
ಹಾ
ಕರ್ಬೇವಿನ್ ಸೊಪ್ಪ ಹಾಕ್ಬಿಟ್ಟು ಜೀರಿಗೆ ಹಾಕ್ಬಿಟ್ಟು.
ಹಾ
ಬೆಳ್ಳುಳ್ಳಿನ ಕುಟ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಡೋದು ಕರ್ಬೇವನ್ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಆಮೇಲೆ ಬದ್ನೆಕಾಯ ಕಟ್ ಮಾಡಿ ಇಟ್ಕೊಂಡಿರ್ತಿವ ಅಲಾ ಅದನ್ನಾ ಎಣ್ಣೆ ಒಳಗೆ ಒಳಗಡೆ ಹಾಕ್ಬಿಟ್ಟು ಫ್ರೈ ಒಂದ್ ಐದ್ ನಿಮಿಷ ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಆಗತರ. ಆಮೇಲೆ ಸಾಂಬಾರ್ ಪೌಡ್ರ ಬರುತ್ತಲ್ಲ. ಅದನ್ನ ಒಂದ್ ಅರ್ಧ ಸ್ಪೂನ್ ಹಾಕ್ ಹಾಕ್ಬಿಟ್ಟು ನೀರ್ ಹಾಕ್ಬಿಡ್ಬೇಕು ಬದ್ನೆಕಾಯಿ ಮುಳುಗೋಷ್ಟು ಅದು ಚೆನ್ನಾಗಿ ಬೇಯ ಬೇಕು ಮುಚ್ಬ ಬಿಡ್ಬೇಕು ಚೆನ್ನಾಗ ಬನ್ನೇಕಾಯ ಎಲ್ಲ ಬೇಯಬೇಕ ಫುಲ್ಲು ಬದನೆಕಾಯಲ್ಲ ನೀಟಾಗಿ ಬೆಂದ್ಮೇಲೆ ಕಡ್ಲೆ ಬೀಜ ಇರುತ್ತಲ್ಲ ಕಡಲೆ ಬೀಜನ ಹುರ್ಕೊಂಬೆಕ್ ನೀವು. ಹುರ್ಕೊಂಡು ಸಿಪ್ಪೆ ತೆಗದಿ ಪುಡಿ ಮಾಡಿಟ್ಕೋಬೇಕು.
ಹಾ
ಇಟ್ಕೊಂಡ್ಮೇಲೆ ಅದನ್ನ ಅದ್ರೊಳಗಡೆ ಹಾಕ್ಬೇಕು. ಲಾಸ್ಟ್ ಅಲ್ ಕಡಲೆ ಬೀಜದ ಪುಡಿನ ಹಾಕ್ಬಿಟ್ಟು ಹ ಅಷ್ಟೇ ಆಫ್ ಮಾಡ್ಬಿಡ್ಬೇಕ ಗ್ಯಾಸ್ ಇಮಿಡಿಯೇಟ್ಲಿ. ಒನ್ ಸ್ವಲ್ಪ ಹಾಕೋಬೇಕು ಉಪ್ಪು ಉಪ್ಪು ಸ್ವಲ್ಪ ಹಾಕೋಬೇಕ ಯಾಕೆಂದ್ರೆ ಕಡಡ್ಲೆ ಬೀಜದಲ್ಲಿ ಉಪ್ಪ ಉಪ್ಪಿನ ಅಂಶ ಇರುತ್ತೆ.
ಹಾ
ಇನ್ನ ಸ್ವಲ್ಪ ಹಾಕೋಬೇಕು ಆತರ ಹಾಕೊಂಡ್ರೆ ಹಾ ಚೆನ್ನಾಗಿರುತ್ತೆ ನಾವು ಚಿಕ್ಕೋರ ಇದ್ದ ದ್ದಾಗ ನಮ್ಮಮ್ಮ ನಮಗ ಮಾಡ್ಕೊಡ್ತಾ ಇದ್ರು ನಾವು ಸ್ಕೂಲಿಗ ಎಲ್ಲಾ ನಮ್ಗೆ ಇಷ್ಟ ಆಗ್ತಾ ಇತ್ತು ಬೆಂಡೆಕಾಯಿ ಗೊಜ್ಜ ಅಷ್ಟೇ ನಮ್ಮಮ್ಮ ಜಾಸ್ತಿ ಮಾಡ್ತಾ ಇದ್ರ ಅದು ನಾ ನಮಗ್ ತುಂಬಾ ಇಷ್ಟ ಆಗ್ತಿತ್ತದು ಬೆಂಡೆಕಾಯಿಗೊಜ್ಜು ನಮ್ಮಮ್ಮ ಮಾಡೋದು. ನಿಮ್ಮಮ್ಮ ಯಾವ್ತರ ಮಾಡಕೋಡ್ತಾರೆ. ನಿಮ್ಗೆ ನಿಮ್ಮ ಅವ್ವಾ ಮಾಡೋ ತಿಂಡಿ ಎಲ್ಲಾ ಇಷ್ಟ ಆಗುತ್ತಾ.
ಹಾ ನಮಗೂ ನಮ್ ಅಮ್ಮ ಮಾಡ ತಿಂಡಿ ಅಂದ್ರೆ ಇಷ್ಟ. ಇಲ್ಲ ಇಲ್ಲ ನಾವಿನ್ನು ಓದ್ತಾ ಇದ್ವಿ ಹಾ. ಓದೋವಿದು ಮೇಲೆ ಸ್ವಲ್ಪ ಹೊರ್ಗಡೆ ಬಂದಿದೀವಿ ಬೇರೆ ಕಡೆ ಓದ್ತಾ ಇದ್ದೀವಿ. ಮಂಗಳೂರಲ್ಲಿ ಹಾ ಇಲ್ಲಿ ಹಾಸ್ಟೆಲ್ ಊಟ ತಿನ್ಬೇಕ ಯಾವಾಗ್ಲೂ ಹಾ.
ಹಾ ಹಂಗಾದ್ರೆ ಅಮ್ಮನ ಊಟ ತಿನ್ನಕ್ ಆಗಲ್ಲ ನೀವು.
ಅಲ್ಲೇ ಯಾವಾಗಾದ್ರೂ ರಜಾ ಇದ್ದಾಗ ಓದಾಗ .
ಹಾ
ಅವಾಗ ನಾವ್ ಕೇಳ್ ಕೇಳಿದೆಲ್ಲ ಮಾಡ್ಸ್ಕೊಂಡ್ಬಿಟ್ಟು ಒಂದ್ ಎರಡ್ ಮೂರ್ ದಿನ ಎಂಗ ಚೆನ್ನಾಗ್ ತಿನ್ಬಿಟ್ಟು ಬಂದ್ಬಿಡದು.
ಹ ಅಮ್ಮ ಯಾವದು ತಿಂಡಿ ಚೆನ್ನಾಗ್ ಮಾಡ್ತಾರೆ.
ಅವ್ರು ಎಲ್ಲಾ ಚೆನ್ನಾಗ್ ಮಾಡ್ತಾರೆ ನಂಗ ಹಂಗೇನಿಲ್ಲಾ ಚಿತ್ರನ ಮತ್ತೆ ಬಿರಿಯಾನಿ ಇಷ್ಟ್ ಅವ್ರ್ ಮಾಡೋದು.
ಹೌದಾ ಹ್ಮ್ ನಮ್ಮಮ್ಮನೂ ಅಷ್ಟೆ ಚಿತ್ರಾನ್ನನುೂ ಚೆನ್ನಾಗ್ ಮಾಡ್ತಾರೆ. ನಿಂಬೆಯನ್ ಚಿತ್ರಾನ್ನ ಅಂತ ಮಾಡ್ತಾರೆ ಚೆನ್ನಾಗಿ ನಿಮ್ಮಮ್ಮಂಗೆ ಹೇಳಿ ಈ ತರ ತುಂಬಾ ಚೆನ್ನಾಗಿರುತ್ತೆ ಮಾಡು ಈ ತರ ಮಾಡಿದ್ರೆ ಅಂದ್ರೆ ಜಾಸ್ತಿ ಏನ್ ಬೇಕಾಗಲ್ಲ ನಿಂಬೆಯಣ್ ಚಿತ್ರ ನಕ್ಕೆ ಜಾಸ್ತಿ ಏನ್ ಬೇಕಾಗಲ್ಲ ಬೆಳ್ಳುಳ್ಳಿ ಒಂದೇ ಬೇಕಾಗಿರುತ್ತೆ ತ್ತೆ ಒಂದ್ ಎರಡು ಗಡ್ಡೆ ಬೆಳ್ಳುಳ್ಳಿನ ಸುಳ್ಕೊಂಡ್ಂಬಿಟ್ಟ ನೀಟಾಗಿ ಸಿಪೆ ತೆಗ್ಬಿಟ್ಟು ಕುಟ್ ಇಟ್ಕೊಂಬಿಟ್ರೆ ಅಷ್ಟೆ ಎಣ್ಣೆ ಹಾಕ್ಬಿಟ್ಟು ಅ ಒಂದ್ ಸ್ಪೂನು ಸಾಸಿವೆ ಒಂದ್ ಸ್ಪೂನ್ ಜೀರಿಗೆ
ಹಾ
ಮತ್ತೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಬೆಳ್ಳುಳ್ಳಿ ಹಾಕ್ಬೇಕು ಅದ್ರ ಒಳಗಡೆ ಅದೇ ಕಡಲೆ ಬೀಜ ಮತ್ತೆ ಕಡಲೆಬೇಳೆನ ಬೇರೆ ಉರ್ದಿ ಎತ್ತಿಕೊಂಡಿರ್ಬೇಕು ಎಣ್ಣೇಲಿ ಇದಿಷ್ಟು ಕಾರ್ಬೇವಿನ್ ಸೋಪ್ಪು
ಹ್ಮ್
ಸಾಸಿವೆ ಹಸಿರು ಮೆಣಸಿನ್ಕಾಯಿ ಕಾರಕ್ಕೆ ಎಸ್ಟಬೇಕೊ ಮತ್ತೆ ಬೆಳ್ಳುಳ್ಳಿ ಮೂರುನು ಹಾಕೊಂಬಿಟ್ಟು ಚೆನ್ನಾಗ್ ಉುರ್ಕೊಬಿಡೋದು ಅದಾದ್ಮೇಲೆ ಲಾಸ್ಟಿಗೆ ಒ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅರಿಶಿಣ ಪುಡಿ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಬಿಡುದು ಇಷ್ಟೇ ರೆಸಿಪಿ ಜಾಸ್ತಿ ಹಾಕೋಂಗೆ ಇಲ್ಲ ಮತ್ತೆ ನಿಂಬೆಯನ್ ಹಿಂಡ್ಕೋಬೇಕು ಲಾಸ್ಟ್ ಅಲ್ಲಿ ಒಂದೆರಡ್ ನಿಂಬೆಯನ್ ಹಿಂಡ್ ಬಿಟ್ರೆ ಅನ್ನಕ್ಕೆ ಕೊಳ್ಳುವಾಗ ಕಡಲೆ ಬೀಜ ಎಲ್ಲ ಹಾಕೊಂಡು ಅನ್ನ ಜೊತೆ ಕಲ್ಸ್ಕೊಳ್ಳೋದು ಅದು ನಿಂಬೆಣ್ಣ್ ಚಿತ್ರನ ಅಂತ ಚೆನ್ನಾಗಿರುತ್ತೆ ನನ್ ಚಿತ್ರಾನ ದಲ್ಲಿ ಎಷ್ಟೊಂದು ತರ ತರ ಅಡುಗೆಗಳು ಗೊತ್ತು ಮಸಾಲೆ ಚಿತ್ರಾನ್ನ ನಿಂಬೆಯಣ ಚಿತ್ರಾನ್ನ ಮತ್ತೆ ಹುಣಸೆಯನ್ ಚಿತ್ರಾನ್ನ ಮತ್ತೆ ಎಳ್ಳಿಕಾಯಿ ಚಿತ್ರಾನ್ನ ಟೊಮೊಟೊ ಚಿತ್ರಾನ್ನ ಹಂಗೆ ಎಷ್ಟೊಂದ್ ತರ ಇದೆ ನಾಲ್ಕಐದ್ ತರ ಚಿತ್ರಾನ್ನಗಳಿದೆ ಇಷ್ಟ ಆಗುತ್ತೆ ಆತರ ಬಾಕ್ಸ್ಗೆ ಹಾಕಕ್ಕೆಲ್ಲಾ ಮಾಡ್ಕೋಬೋದು ಆರಾಮಾಗಿ ಚೆನ್ನಾಗಿರುತ್ತೆ ಹ್ಮ ಪಲಾವ್ ಅಷ್ಟೆ ಪಲಾವಲ್ಲೂ ನಾಲ್ಕೈದ್ ತರ ಪಲಾವು ಮಾಡ್ಕೋಬೋದು ಹ್ಮ್
ಹಾ ಆಯ್ತ್ ನಾನು ನಮ್ಮಮ್ಮಂಗ ಹೇಳ್ತೀನಿ ಒಂದ್ಸಲ ಮಾಡಕ್ಕೆ
ಹ್ಮ್ ನಮ್ ಅಮ್ಮಂಗ ಹೇಳಿ ನಿಮ್ಗ ಇಷ್ಟ ಅಲ್ವಾ ಚಿತ್ರಾನ ಈ ತರಾನ ಮಾಡ್ಕ ಕೊತೀನ್ನಿ ಚಿತ್ರಾನ ತುಂಬಾ ಚೆನ್ನಾಗಿರುತ್ತೆ
ಹಾ ಹಾ
ಇಷ್ಟ ಆಗತ್ತೆ ನಿಮ್ಗೆ ನಮ್ಗೆ ನಮ್ಮ ನಾವ್ ಚಿಕ್ಕೋರಿದ್ದಾಗ ಸ್ಕೂಲಿಗೆ ಹೋಗುವಾಗ ನಮ್ಗೆ ಬಾಕ್ಸ್ಗೆಲ್ಲಾ ಈ ತರ ಮಾಡ್ಕೊಡ್ತಾ ಇದ್ರು ನಾವು ಇವಾಗ ಅದನ್ನೇ ಕಲ್ತ್ಕೊಂಡು ಅದನ್ನೇ ಮಾಡ್ತಾ ಇದ್ದೀವಿ ಚಿತ್ರಾ ಎಲ್ಲ ನೀವು ಇನ್ನಷ್ಟ ಸ್ಟೂಡೆಂಟ್ ಅಂದ್ರಲ್ವಾ ಅದಕ್ಕೆ ನೀವು ಬಾಕ್ಸ್ಗೆ ಹಾಕೊಂಡ್ ಹೋಗ್ತಿರೋ ಏನೋ ಅಂತ ನಾನು ನಿಮ್ಗೆ ಹೇಳ್ದೆ ಕೆಲವೊಂದು ರೆಸಿಪಿಗಳನ್ನ ನಿಮ್ಗ್ ಗೊತ್ತಾಗ್ಲಿ ಅಂತ
ಹಾ
ಹಾ ಏನಾದ್ರು ಇದ್ರೆ ಕೇಳಿ ಈತರ ರೆಸಿಪೀಸ್ ಎಲ್ಲಾ ಹೇಳಿ ಹೇಳ್ಕೋಡ್ತೀನಿ ನಾನು ಮಾತಾಡಿ ನನ್ನ ಹತ್ರ ಹಾ ಹೌದು ಮಾಡ್ತೀನಿ ಅಡಿಗೆ ಮ ಮಕ್ಕಳು ಅಂತ ಬಂದಾಗ ಸ್ಕೂಲ್ ಹೋಗ್ಬೇಕು ಅಂತ ಬಂದಾಗ ಇಂತ ಅಡ್ಗೆಗಳೆಲ್ಲ ಕಲೀಲೇ ಬೇಕಾಗುತ್ತೆ ನಾವು
ಹಾ ಹಾ
ಕಾಗಿ ಮಾಡಲೇಬೇಕು ಏನು ಮಾಡಕ್ಕಾಗಲ್ಲ ಕಲ್ತ್ಕೊಳ್ಳೇಬೇಕು ಎಲ್ಲಾನು ಎಲ್ಲಿ ಬಸ್ಸಲ್ಲಿ ಹೋಗ್ತಿದ್ದೀರಾ
ಹಾ ನಾನ್ ಸ್ವಲ್ಪ ಕೆ ಕಾಲೇಜ ಅಲ್ಲಿ ಕೆಲ್ಸ ಇತ್ತು ನನ್ ತಂಗಿ ಒಬ್ಬ ಅಡ್ಮಿಷನ್ ಮಾಡಿಸಬೇಕು ಅದಕ್ಕೆ ನಾವು ಹೋಗ್ತಾ ಇದ್ವಿ ನಮಗೆ
ಹೌದಾ
ಹಾ ಅವ್ರದುು ಸೆಕೆಂಡ್ ಪಿು ಹೋಗಿದ್ದು ಇವಾಗ ಇಂಜಿನಿಯರಿಂಗ್ ಆಗ ಬೇಕು ಅಂತ ನಮ ಕಾಲೇಜ್ಗೆ ಸೇರಿಸಕೊಳ್ಳೋಣ ಹಿಂಗೋ ನಾನ ಇರ್ತನಿಂತ ಅ
ಹಾ ಹಾ ಹಾ ಹಾ
ಹಾ ನೀವೇನ್ ಮಾಡ್ಸಿದ್ದೀರಾ
ನಾನು ಇವಾಗ ಸುಮ್ನೆ ಕೂತಿದ್ದೆ ನಮ್ಮ ಮನೆಗ್ ಹಸು ಇತ್ತು ಹಸು ನೋಡ್ಕೊಂಡು ಎಲ್ಲ ಬಂದೆ ಇವಾಗ ಹ ಕರೆ ಮಾಡೋಣ ಅಂತ ನಿಮ್ ಕರೆ ಮಾಡ್ದ ಅದೇ ನೀವ್ ಬಸ್ಸಲ್ಲಿ ಇದ್ರಲ್ವಾ ಹಾ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು ಅನ್ಸುತ್ತೆ ನಿಮ್ಗೆ
ಇಲ್ಲ ಇಲ್ಲ ಹಂಗೇ ಇಲ್ಲ
ಆರಾಮ ಕೂತಿದ್ರಾ
ಹಾ ಆರಾಮಾಗಿ ಇದಿ
ಹ್ಮ್ ಸರಿ ಆಯ್ತು ನಿಮ ಕೆಲ್ಸ ಎಲ್ಲ ಮುಗಿಸಕೊಂಡ್ ಬನ್ನಿ ನಾನ್ ನಿಮಗೆ ಮತ್ತೆ ಕರೆ ಮಾಡ್ ತನಿ
ಹಾ ಸರಿ ಆಯ್ತು ನಿನ್ನೊೆ ಮಾತಾ ಹ ನಗೂ ಅಷ್ಟ ನಗೂ ಅಷ್ಟೇ ಹ ಇದಕ್ಕೆ ಥಾಂಕ್ ಯು
ಹಾ ಧನ್ಯವಾದ
ಹಾ ಸರಿ ಸರಿ
ಆಯ್ತು
ಹಾ ಸುಷ್ಮಾ